ಹಾ ಕಾಲ್ ಕಟ್ಟಾಗಿಬಿಡ್ತವಿ ಹೇಳಿ
ಹಾ ಹೌದಾ
ಹ್ಮ್ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ ಎಷ್ಟ್ ಜನ ಇದ್ದೀರಾ ಮನೇಲಿ ಐದ ನಿಮಿಷ ಮತ್ತ ಅಲ್ಲಾ ಎಳಕ್ ಹೋಗ್ಬಿಡಿ ಮನಸ್ಸವ್ರೆ ಮಾತಾಡಿ ಮಾ ಮಾತ್ತಡಿ ಮನಸ ಅವ್ರೇ ಎಷ್ಟ್ ಚನ ಇದ್ದೀರಾ ಮನೇಲಿ ಎಷ್ಟ ಜನ ಇದ್ದಾರೆ ಮನೇಲಿ ಮನಸಾರೆ ಹೌದಾ
ಹ್ಮ್
ಹ್ಮ್ ಮತ್ತೆ ಊಟ ಏನು ಇವಾಗ ಸೊಪ್ಪಿನ ಸಾರ್ ಆದ್ಮೇಲೆ ಬೆಳಿಗ್ಗೆ ಏನ್ ಮಾಡಸ್ಕೊ ಬರ್ತೀರಾ ಆಫೀಸಿಗೆ
ಬೆಳಗ್ಗೆ ಪುಲ್ಳಿಯೋಗರ ಮಾಡ್ಕೊಂಡು ಹೋಗಿದ್ದೆ ನೀವು
ನಮ್ಮ ಮನೇಲ್ಲೂ ಅದೇ ಏನು ಮಾತಾಡ್ಕೊಂಡ್ ಬಿಟ್ಟಿರ್ತಾರಾ ನಿಮ್ಮಮ್ಮನ ನಮ್ಮಮ್ಮನು
ಹ ಹೌದ ಇರ್ಬೇಕಕ್ ಅನ್ಸುತ್ತೆ ಮಾತಾಡ್ ಇರ್ತಾರ ಅಲ್ ಫೋನಲ್ಲಿ ಮಾತಾಡಿರ್ಬೇಕು ಹಾಗಂಗೆ
ಹ್ಮ್ ಎಲ್ಲಾ ಮಾತಾಡ್ಕೊಂಡ್ ಅಡ್ಗೆ ಮಾಡ್ಬಿಟ್ಟಿದ್ದಾರೆ ನೋಡಿ ಇವತ್ತು
ತಿಂಡಿ ಹಾ
ಹ್ಮ್ ತಿಂಡಿ ತಿಂಡಿ ಹ ಮರ್ತೇ ಬಿಟ್ಟಿದ್ದೀನಿ ತಿಂಡಿ ನಿಮ್ಮ್ನೆ ಏನೇನ್ ಹಾಕ್ತೀರಾ ಪುಳಿಯೊೋಗ್ರಗೆ
ಪುಳಿಯೊೋಗರೆರಿಗೆ ಅದು ಮಾಮೂಲಿ ನೀವು ಹೆಂಗೆ ಮಾಡ್ತೀರಾ
ನಾವ್ ಏನಿಲ್ಲ ಹುಣಸೆನ ಇರುತ್ತೆ ಪುಳಿಯೋಗ್ರ ಪೌಡ್ರ ತತ್ತೀವಿ ಅಂಗಡಿಯಿಂದ. ಎಣ್ಣೇ ಬಿಡ್ತೀವಿ ಕಡಲೆ ಬೆಳೆ ಸಾಸಿವೆ ಉದ್ದ ಉದ್ದಿನ ಬೇಳೆ ಕರ್ಬೇವಿನ ಸೊಪ್ಪು ಮೆಣ್ಸಿನ್ಕಾಯಿ ಹುಣ್ಸೆನ್ ಹುಳಿನ ಬಿಟ್ಟು ಒಗ್ಗರಣೆ ಹಾಕಿ ಆಮೇಲೆ ಪೌಡ್ರ ಹಾಕ್ತೇವಿ ಈ ಕಡೆ ರೈ ಅನ್ನ ಮಾಡ್ಕೊಂಡಿರ್ತ ವಲ್ಲ ಅದಕ್ಕೆ ಗೊಜ್ನ ಕಲಸ್ಕತಿ ವಿ ಲಾಸ್ಟ್ ಈಗೊಂದು ಕೊತ್ತಂಬರಿ ಸೊಪ್ನ ಹಾಕ್ಬಿಟ್ಟು ಕಲಸ್ಕೊಂಡು ತಿಂತೀವಿ ಚೆನ್ನಾಗಿರುತ್ತೆ ನೀವು
ಕೊತ್ತಂಬರಿ ಸೊಪ್ಪಾಕಲ್ಲ
ನೋಡಿ ಒಂದ್ಲ ಟೇಸ್ಟ್ ಬೆಳ್ಳುಳ್ಳಿ ವಿ ನಾವು ಬೆಳ್ಳಿ ಹಕ್ತೀವಿ
ನೀ
ಬೆಳ್ಳಿನಿ
ಹಾಕೋದ್ರೆ ಚೆನ್ನಾಗಿರುತ್ತೆ ಕೇಳ್ತಲ್ಲ ಈಶ್ವರಯ ಅವರೇನು ಮಾತಾಡ್ತಾರದು ಸರಿಗೆ
ಇವಾಗ ಕೇಳಿಸತಾ ಇದ್ಯಾ. ಇವಾಗ ಕೇಳಿಸ್ತಾ ಇದ್ಯ ಮನ ಹಾ ಇವಾಗ ಕೇಳಿಸ್ತಾ ಇದ್ಯ ಮನಸ ಅವ್ರೆ ಹಾ ಊಟ ಮಾಡಿ. ಅದೇ ಬೆಳ್ಳುಳ್ಳಿನ ಚೆನ್ನಾಗಿರುತ್ತೆ ನೀ ಫ್ರೆಂಡ್ ಬನ್ ಬಿಟ್ಟಿದ್ದಾರೆ ಮನೆ ಹತ್ರ ನಮ್ ನಮ್ ಮನೆ ಎದುರುಗಡೆ ನಿ ಕಾಣಿಸ್ತಲ್ಲಾ
ಹ್ಮ ಏನ್ ಮಾಡ್ತಾ ಇದ್ದಾರೆ
ಇವಾಗ್ ಬಂದ್ರಪ್ಪಾ ರೂಮ್ ಅಲ್ ಕೂತಿದಾರೆನಪ್ಪಾ. ಲೈಟ್ ಆನ್ ಆಗಿದೆ. ಹ್ಮ್ ಬೈಟ್ ಆನ್ ಆಗಿದೆ. ಯಾಕ್ ಮಾತಾಡ್ತಿಲ್ವಾ ನೀವು ಮಾತಾಡಿ ನಿಮ್ ಫ್ರೆಂಡ್ ಜೊತೆ.
ಹಾ ಮಾತಾಡ್ಬೇಕು.
ಹ
ಹ್ಮ್ ಮಾತಾಡ್ಸಿದ್ರ ಆಯ್ ತ್ತು
ಎಷ್ಟ ದಿನ ಅಂತ ಹಂಗೆ ಇರ್ತೀರಾ,
ಹ್ಮ್ ಮಾತಾಡ್ಸ್ತೀನ್ ನಾನೇ.
ಸ್ನೇಹಿತರು ಅಂದ್ಮೇಲೆ ಜಗಳ ಇದ್ದೇ ಇರುತ್ತೆ ಮನಸ ಅವ್ರೆ. ಎಲ್ಲದುನ್ನು ನೀವು ಹೊಂದ್ಕೊಂಡು ಹೋಗ್ಬೇಕು.
ಹ ಹಾ ಇನ್ನೇನ್ ಮಾಡದು ಮಾತಾಡ್ಸ್ತೀನಿ ನಮಗ್ ಮಾತಾಡ್ದಂಗ್ ಇರೋಕ್ ಆಗಲ್ಲ.
ಮತ್ತೆ ಮಾತಾಡಿ ಡೈಲಿ
ಹ್ಮ್ ಈಗ್ ಬಂದಿರ್ಬೇಕು ಕೆಲ್ಸದಿಂದ
ಅವರು ಅವ್ರು ಕೆಲ್ಸಕ್ ಹೋಗ್ತಾರಾ?
ಹಾ ಹೌದು.
ಅವ್ರೇನ್ ಕೆಲ್ಸಕ್ ಹೋಗ್ತಾರೆ ಮಾನಸ್
ಅವ್ರು ಹೋಗ್ ತಾರೆ ಯಾವ್ದೋ ಕಂಪ್ನಿಗೆ.
ಹೌದಾ ಹ್ಮ್ ನಿಮ್ಮನೆ ಹತ್ರ ಮಳೆ ಬನ್ ದಿಲ್ವಾ ಇವತ್ತು.
ಇಲ್ಲ ಬಂದಿಲ್ಲ ಅಲ್ ಬಂದಿರ್ಬೇಕೇನಪ್ಪ ಆಫೀಸಲ್ಲಿ ಜೋರು ಮಳೆ ಬರ್ತಾ ಇತ್ತು.
ಹೌದಾ ಗುಡುಗು ಮಿಂಚು
ಏನೋ ತರ ದ ವಾತಾವರಣ ಬಂದಿತ್ತು.
ಹಾ ಹೌದಾ ಓ ನಿಮಗೆ ಇವತ್ತು ವಾತಾವರಣ ಏಳುವರೆ ನಮ್ಮೂರ್ ಸೈಡ್ ಏನಂಗಿಲ್ಲಪ್ಪ ಮಾಮೂಲಿ ಹಾ ಮಾಮೂಲಿ ಇವಾಗ ಒಂದ್ ಚುರ್ ಮೋಡ ಆಗಿದೆ. ಓ ಅದನ್ನು ನಿಜನೇ ಡಿ ಮಳೆ ಬಂದ್ರೆ ಚಳಿ ಅಂತೀವಿ ಬಿಸ್ಲು ಬಂದ್ರೆ ಬಿಸಲು ಅಂತೀ ಮನುಷ್ಯನ್ ಜೀವನಾನೇ ಹಂಗೆ ಬಿಡಿ ಮನುಷ್ಯನ್ ಜೀವನಾನೇ
ಅದೇ ಏನು ಬಂದರೂ ಸಮಾಧಾನ ಇಲ್ಲ ಮನುಷ್ಯಂಗೆ.
ಅದಂತೂ ನಿಜ ದುಡ್ ಬಂದ್ರುನು ಕಷ್ಟ ಬ
ಹಾ ಬಂದರೆ ಸಾಲದೇ ಇಲ್ಲ ಬರಲಿಲ್ಲ ಅಂದರೆ ಕೈಲೇ ಇರಲ್ಲ.
ಹೊ ಅದು ನಿಜನೆ ಬಿಡಿ. ಕೆಲ್ಸ ಸಿಕ್ಕಿದ್ರೆ ಒಂದ್ ಕಷ್ಟ ಸಿಗದೆ ಇದ್ರೆ ಇನ್ನೊಂದ್ ಕಷ್ಟ ಶನ್ ಜೀವನನೇ ಬಹಳ ಕಷ್ಟ ಆಗಿದೆ ಬಿಡಿ.
ನಿಮ್ಮ ಆಫೀಸ್ ಹೇಗಿದೆ ಅಳೆ ಸೇರ್ಕೊಂಡ್ ಒಂದ್ ತಿಂಗಳು ಆಗಿರ್ಬೇಕಲ್ವಾ?
ಹ ಆಯ್ತು ಮನಸ ಅವ್ರೆ ಒಂದ್ ಎಂಟ ಸಾವಿರ ಸಂಬಳನೂ ಕೊಟ್ರು.
ಹಾ ಎಷ್ಟ್ ದಿನ ಮಾಡ್ತೀರಾ ಇನ್ನು ಇಲ್ಲ ಚೇಂಜ್ ಮಾಡ್ತೀರಾ ಇಲ್ಲ ಇದ್ರಲ್ಲೇ ಇರ್ತೀರ.
ನಾವಂತೂ ಬೇರೆ ಕಡೆ ನೋಡೋಣ ಅಂತ ಇದ್ದೀವಿ ಡಿಸೈಡ್ ಅಲ್ಲಿ
ಬೇಡ ಬಿಡಿ ಇದೇ ಚೆನ್ನಾಗಿದ್ಯಲ್ಲ ಇರನ.
ಚೆನ್ನಾಗಿದೆ ಇರ್ಬೋದು ಇರೋದುಕ್ಕೇನಿಲ್ಲ ನಮ್ಗೆ ಡೈಲಿ ನೆಡ್ಕೋ ಬರೋದೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಷ್ಟ ಆಗ್ಬಿಟ್ಟಿದೆ.
ನಿಮ್ ಫ್ರೆಂಡ್ ಇರ್ತಾರಲ್ವಾ ಒಟ್ಟಿಗೆ ಅಲ್ಲ ಹೋಗೋದು.
ಫ್ರೆಂಡ್ ಇರ್ತಾರೆ ನಾವು ನಮ್ ಫ್ರೆಂಡ್ ಒಂಥರ ಕೋಳಿ ಜಗಳ ಆಡ್ದಂಗ ಆಡ್ತಿವಿ ಯಾವಾಗ್ಲೂನುವ
ಹಾ
ಐವತ್ ಸತಿ ಕಿತ್ತಾಡ್ತೀವಿ ಐವತ್ ಸತಿ ಒಂದಾಯ್ ತಿವಿ ನಮ್ದ ಅವ್ರದು ಜೀವನನೇ ಒಂತರ ಚೆನ್ನಾಗಿದೆ ಬಿಡಿ. ಅದ್ರಲ್ಲಂತೂ ಇನ್ನೊಬ್ರಂತೂ ಇಬ್ಬಿಬ್ರೇ ಮಾತಾಡಿ ಅಂತಾರೆ ಹಂಗೆ ನಮ್ ಜೀವನ ಚೆನ್ನಾಗಿದೆ ಅದೆ ಏನ್ ಮಾಡದು. ಡೈಲಿ ನಡ್ಕೊಂಡ್ ಬರದು ನೆಡ್ಕೊಂಡ್ ಹೋಗೋದು
ಡೈಲಿ ನಡ್ಕೊಂಡೆ ಹೋಗಕ್ಕಾಗಲ್ವಲ್ಲ ಒನ್ನೊಂದ್ ಸತಿ ಬೈಕಲ್ ಬಿಡ್ಸ್ಕೊಳ್ಳಿ.
ಉಡ್ಸ್ಕೊಬಹದು ನಮ್ಮ ಅಮ್ಮನ್ ತಂಗಿ ಇದಾರೆ ಅವ್ರ ಬುಡದೇ ಇಲ್ಲ ಏನ್ ಮಾಡಕಾಗುತ್ತೆ ಅವರು ಜಾಸ್ತಿ ಪೆಟ್ರೋಲ್ನ ಉಳಸ್ತಾರೆ.
ಈಗಿನ್ ಕಾಲದಲ್ಲಿ ಉಳ್ಸ್ಬೇಕು. ಬಿಡಿ ಎಲ್ಲಾದುು ರೇಟ್ ಜಾ
ಅಯ್ಯೋ ಅದ್ರಲ್ಲಂತ ನಮ್ಮ ಅಮ್ಮ ಅನ್ ತಂಗಿ ಅಂತ ತುಂಬಾ ಉಳಿಸ್ತಾರೆ ಬಿಡಿ ನೀವು ನೋಡಿದೀರಾ ಅನ್ಕೋತೀನಿ ನೋಡಿಲ್ವಾ?
ಹಾ ನೋಡಿದಿನ್ ನೋಡಿದಿನ್
ಏನಾದ್ರು ಅವ್ರ ಕೆಲ್ಸ ಇದ್ರೆ ಮಾತ್ರ ನಮ್ಮನ್ ಕರ್ಕೊಳೋದು.
ಹಾ ಹ್ಮ್ ಹ್ಮ್
ಇಲ್ಲ ಅಂದ್ರೆ ನಮ್ಮನ್ ಮರ್ತೆ ಬಿಟ್ಟಿರ್ತಾರೆ ಅವ್ರು.
ಹಾ ಎಲ್ಲಾ ಈಗಿನ ಕಾಲ್ದಲ್ಲೇಲ್ಲ ಹಂಗೆ ಅವ್ರೆನ್ ಅವ್ರಿಗೆ ಎಷ್ಟ್ ಕೆಲ್ಸ ಇದೆಯೋ ಅಷ್ಟ ತಂಕ ಬಳಸ್ಕ ತರೆ
ಆಮೇಲ್ ಬಿಟ್ಟೆ ಬಿಡ್ತಾರೆ. ಅಯ್ಯೋ ಇನ್ನೊಂದ್ ಏನಾಯ್ತು ಗೊತ್ತಾ ಅವ್ರು ಹೋಗ್ತಾ ಇದಾರೆ. ಕೆಲ್ಸಕ್ಕೆ ಅವ್ರ ಕೆಲ್ಸನೂ ಚೆನ್ನಾಗಿದೆ.
ಹೌದಾ ಎಷ್ಟ್ ದಿನ ಆಯ್ತ ಅವ್ರು ಹೋಗಕ್ ಮಾಡಿ?
ತಿಂಗ್ಳ್ ಆಯ್ತೇನಪ್ಪಾ ಚೆನ್ನಾಗಿದೆ ಅವ್ರ್ ಕೆಲಸ.
ಹಾ ಹೋಗ್ಬೋದ ಪಾಪು ಇತ್ತಲ್ಲ
ಇತ್ತು ಆದ್ರೂ ಡೈಲಿ ಹೋಗ್ತಾರೆ. ಅವ್ರ್ ಮಗುನ ಅ ನಮ್ ಮನೆಗ್ ಒಂದಿನ ಬಿಡ್ತಾರೆ
ಹಾ
ಆಮೇಲೆ ನಮ್ಮ್ ಅಜ್ಜಿ ಮನೆಗ್ ಒಂದ್ಸಲಿ ಬಿಡ್ತಾರೆ.
ಇರುತ್ತ ಪಾಪು ಅಳಲ್ವಾ ಅಮ್ಮ ಇಲ್ಲ ಅಂದ್ರೆ?
ಅಯ್ಯೋ ಆ ಪಾಪು ಚೆನ್ನಾಗಿರುತ್ತೆ ಬಿಡಿ ಅದುಕ್ ಹೊಟ್ಟೆಗ್ ಊಟ ಕೊಡ್ರೆ ಸಾಕು. ಈ ಯಾರ್ ಜೊತೆನಾದ್ರೂ ಯಾರ ಜೊ ತೆನಾದ್ರೂ ಇರು ತ್ತೆ ಅದು ಅದುಕ್ಕೇನಂದ್ರೆ ಅವ್ರಪ್ಪ ಬೆಂಗ್ಳೂರು.
ಹೌದಾ
ಅವ್ರಪ್ಪ ಬೆ ಇವ್ರ್ ಇಲ್ಲೇನೆ ಚಂದ ಅಯ್ ಪಟ್ನ ಆ ಪಾಪು ಏನು ನಾನು ನಮ್ ಮನೆಗ್ ಕರ್ಕೊಂಡ್ ಬಂದಿದ್ದೆ ಮೊನ್ನೆ ರಜಾ ಇತ್ತು ಆಫೀಸು ಅಂತ ಮಧ್ಯಾಹ್ನ ಕರ್ಕ ಬಂದಿದ್ದೆ ಅದು ಸಂಜೆವರ್ ಗು ಇತ್ತು ಊಟ ಮಾಡುಸ್ದು ಮ ಧ್ಯಾನ ಕರ್ಕೊ ಬಂದು ಆಮೇಲ್ ಮೇಲೆ ನಿದ್ದೆ ಬರ್ ತೈತೆ ಅಂತ ಹೇಳ್ತು ಒಂದು ದೇವ್ರ ಹಾಡ್ನ ಹಾಕ್ದು
ತ ಪಾಪು?
ಹ್ಮ್ ಮಾತಾಡುತ್ತೆ ಕೋಳಿ ಸೌಂಡ್ ಮಾಡುತ್ತೆ ನಾಯಿ ಸೌಂಡ್ ಮಾಡುತ್ತೆ ಎಲ್ಲಾ ಸೌಂಡ್ ಆ ಯಾಕ ನೀವ್ ನೋಡಿಲ್ವಾ ಮರ್ತೆ ಬಿಟ್ಟಿದ್ದೀರಾ ಅನ್ಕಟ್ಟಿದೀನಿ ಪಾಪು ನೋಡ್ ಸುಮಾರ್ ದಿನ ಆಗ್ಬಿಟ್ಟಿದ್ದೆ ಹ್ಮ್ ನೀವ್ ಚೆನ್ನರಾಯ್ ಪಟ್ನ ಬುಟ್ಟು ಆನ್ಗೊಳ್ ಆಗ್ಬಿಟ್ಟಿದೀರಲ್ಲ ಇನ್ನೇನು.
ಆ ಆಲೆ ಮೂರು ತಿಂಗಳೇ ಆಯ್ತು ಈ ಮಂತಿಗೆ ಪಾಪುನ್ ನೋಡೇ ಇಲ್ಲ ಆ ಇನ್ನೂ ಪುಟ್ಟು ದಿನ್ನು ನಡೀತಾನೆ ಇರ್ಲಿಲ್ಲ ನಾನ್ ನೋಡ್ದಾಗ. ಈಗ ನಡೆಯುತ್ತೆನ ಚೆನ್ನಾಗಿ
ಬಿಟ್ರೆ ಸಾಕು ಓಡುತ್ತೆ ಚಕ್ರ ಖಾಲಿ ಕಟ್ಟಿರಂಗೆ ಮೆಟ್ಟಿಳಿದು ಹೋಯ್ತಾ ಇರುತ್ತೆ
ಹೌದ ನಿಮೆ ಫಸ್ಟ್ ಪ್ಲೋರಾ
ಫಸ್ಟ್ ಫ್ಲೋರು
ಹ್ಮ್ ರಮ್ಯಾಯವ್ರ ಏನೋ ಮನೆ ಖಾಲಿ ಮಾಡ ತನಿ ಮಾಡಿದ್ರಾ
ಅವರು ಮನೇನೋ ಅವ್ರ್ದ ಬಾಡಿಗೆ ಮನೆಗೆ ಹೋಗ್ತಿದ್ರಲ್ಲ ಅವ್ರೇನೋ ಗುರುಪ್ರವೇಶ ಮಾಡಿ ಕೊಡ್ತ ಅಂತ ಹೇಳಿದ್ದಾರೆ ಹಾಗಾಗಿ ವೇಟ್ ಮಾಡ್ತಾ ಇದ್ದಾರೆ
ರಂತೆ
ಇನ್ನೊಂದು ತಿಂಗಳಲ್ಲಿ
ಅಲ್ಲಿ ತನಕ ಇರ್ತಾರ ಅಲ್ಲಿ ಆ ಮನೆ ಏನೋ ಕೆಡಗಿಸ್ತವಿ ಅಂತಿದ್ರು
ಹಾ ಅದೇ ಟೈಮ್ ಕೊಟ್ಟಿದಾರಂತೆ ಇಷ್ಟ ದಿನಲ್ ಮಾಡಿ ಅಂತ ನೋಡ್ಬೇಕು
ಅಡಿ ಬಳದತ್ತೆ
ಅಯ್ಯೋ ನಮ್ದನ್ ತುಂಬಾ ಒಳ್ಳೇದಾಯ್ತು ಬಿಡಿ ಮನೆ ಹತ್ರ ಗಾಳಿ ಬೆಳಕು
ಹ್ಮ
ತುಂಬಾ ಚೆನ್ನಾಗಿದೆ ಹ್ಮ್
ಈಲ್ಲಿಂದ ಅಲ್ಲಿಗ್ ಬರ್ಬೇಕು ಆಗೆನೋ ಅಲ್ಲೇ ಇದಲ್ಲ ಬರ್ತಾ ಇದು ತದೆ ಈ ಬರ್ಬೇಕ ತರ
ಹ್ಮ್ ಬನ್ನಿ ಏನ್ ಆಗಲ್ಲ ಒಂದಿನ ಬಿರಿಯಾನಿ ಗಿರಿ್ಯಾನಿ ತಿನ್ಕೊಂಡು ಹೋಗ್ಯಿವ್ರಿ
ಬಿ ನಮ್ಮನ್ ಮಾತ್ರ ಕರಿ ರೀ
ನಾವು ಬರ್ತೀವಿ ಬನ್ನಿ ನಮ್ಗೆ ಸಮಯ ಸಿಕ್ತಾ ಇಲ್ಲ ಬರೋಕೆ
ನಮಗೂ ಸಮಯ ಸಿಗ್ತಾ ಇಲ್ಲ ಬರೋಕ್ಕೆ ಏನ್ ಮಾಡಕ್ಕ ಆಗುತ್ತೆ
ನೀವು ಹಿಂಗಗೆ ಹೇಳುದ್ರೆ ಆಗೋಗುತ್ತಾ ನೋಡಿ.
ಹ ನೀವು ಗೃಹಪ್ರವೇಶನೆ ಲಾಸ್ಟ್ ಅದಾದ್ಮಲೆ ಒಂದೇ ಸರ್ತಿ ಬಂದಿತ್ತು ಹಾ ಬರ್ತಾನೆ ಇರ್ತೀನಿ ಬಂದಾಗೆಲ್ಲ ಹೋಗತ್ತಾ ಇರ್ತೀನಿ
ಹೌದ ಹೌದು ನಿಜನೇ ಬಿಡಿ ಹ ನಿಮ್ ಫ್ರೆಂಡ್ ಇವಾಗ ತಾನ ಕಿಟಕಿ ಹತ್ರ ಬಂದ್ರಪ್ಪಾ
ಹೌದಾ ಏನ್ ಮಾಡತ್ತಿದಾರ ನೋಡಿ ಹಂಗೆ
ಕಿಡ್ಕಿಲ ಆಕಡೆಂದ ಇಕಡೆ ಓಡಾಡ್ತು
ಹೌದಾ
ಅಷ್ಟೇ ಅಷ್ಟೇ ನಿಮ್ ಫ್ರೆಂಡಿಂದು
ಹಾ
ಹ್ಮ್ ಬನ್ನಿ ನಮೂಊರಲ್ಲಿ ಜಾತ್ರೆ ಇದೆ ಹೋಗೋಣ
ಯಾವಾಗ
ಮಂಗಳವಾರ ಏನಾದ್ರು ಆಫೀಸ್ ರಜೆ ಇದ್ರೆ
ಹಾ ಹೌದಾ ಎಲ್ಲಿರೋದು ದೇವಸ್ಥಾನ
ನಮ ಮೂರು ನಮ್ ಅಪ್ಪ ನೂರಲ್ಲಿ ಇದೆ ಬನ್ನಿ
ದಾಹ
ತುಂಬಾ ಶಕ್ತಿ ದೇವತೆ ಬನ್ನಿ ಹೋಗೋಣ
ಹಾ ಮಂಗಳವಾರ ರಜಾ ಕೊಟ್ರೆ ಹೋಗೋದು ಬಿಡಿ
ಬನ್ನಿ ಬೈಕಲ್ಲೇ ಹೋಗ್ ಬರೋಣ ಇಲ್ಲಾ ಅಂದ್ರೆ ಬಸ್ಸಲ್ಲಿ ಹೋಗಣ
ಹ್ಮ್
ಹೋಗ್ಬಿಟ್ಟು ಬರೋಣ ನಾನು ಮೊದಲನೇ ತಿಂಳ ಸಂಬಳ ಕೊಡ್ತೀನಿ ಅಂತ ಹೇಳಿದ್ದೆ ದೇವರಿಗೆ ಸೊ ದೇವರು ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾ ಇದಾರೆ ಸೊ ಹಾಗಾಗಿ ಕೊಡೋಣ ಅಂತ ಅನ್ಕೊಂಡಿದ್ದೀವಿ ಬನ್ನಿ ಹೋಗ್ಬಿಟ್ಟು ಬರೋಣ
ಹಾ ಹೋಗ್ ಬರೋದ ಬಿಡಿ
ಹ್ಮ್ ನೀವು ಬಂದ್ರೆ ಚೆನ್ನಾಗಿರುತ್ತೆ ನಮಗುನು ನಡ್ಕೊಂಡ್ ಹೋಗದಕ ಏನ ಟೈಮ್ ಪಾಸ್ ಆಗಲ್ಲ ಆಯ್ತು ಬನ್ನಿ ನೋಡಿ ಸಮಯ ಮಾಡ್ಕೊೊಳ್ಳಿ ಆಯ್ತಾ ಹ್ಮ್ ಸರಿ ಮಾನಸ